ಹಲೋ ಹಲೋ ಏನಿಲ್ಲ ಕುೂತ್ಕೊಂಡಿದ್ದೆ ನೀವು.
ನಾನು ಏನಿಲ್ಲ ಹಂಗೆ ಕುಂತಿದ್ದೆ.
ಹ್ಮ್ ಟೀ ಕಾಫಿ ಎಲ್ಲ ಆಯ್ತಾ.
ಹ್ಮ್ ಆಯ್ತು ನಿಂದು
ನಂದು ಆಯ್ತು.
ಮತ್ತೆ ಏನ್ ಇಲ್ಲ ಇವಾಗ ಅಡಗೆ ಮಾಡ್ಬೇಕು. ಹಾಗೆ ಸಂಕ್ ಕಲಾ ಗಿರ್ಮಿಟ್ ತಿಂದಿದ್ವಿ ಅದಕ್ಕೆ ಹಸಿವು ಆಗಿಲ್ಲ ಇನ್ನು.
ಹ್ಮ್
ನಿಮ್ದು.
ನಮ್ದಾಗಲೇ ಟೀ ಬ್ರೆಡ್ ತಿಂದಿದ್ದು.
ಹ್ಮ್
ತಿನ್ನೋದಿಲ್ಲ ಹ್ಞೂ ಲೇಟು ಅಪ್ಪ ಬರುತ್ತಂತ ಇವತ್ತು.
ಹ ಇಲ್ಲಿ ಮನ್ಯಾಗ.
ಹ್ಮ್
ಹ್ಮ ಹ್ಮ
ಹ ಬರುತ್ತೆ ಬತ್ತು ಹ್ಞೂ ಇವತ್ತಲ್ಲೇ ಇರ್ತ ನಂದೂ ನಮ್ಮ ತಂದು.
ಹ್ಮ್ ಮತ್ತೆ ನಿಮ್ ತಮ್ಮ ಆರಾಮಿದಾರ.
ಹ್ಮ್ ನನ ಗಾಮಿ ಗಾಮಿ
ಎನ್ ಮಾಡ್ತಿರ.
ಹೊರಗಡೆ ಓದ್ತಾ ಇದ್ದಾನೆ.
ಹುಂ
ಹ ನೀನೇನು ಮಾಡ್ತಿಯಾ
ಹಾನೂ ಏನಿಲ್ಲಾ ಸುಮ್ಮ್ನೆ ಕುಂತಿವಿ-
ಕಾಲ್ ರಿಸೀವ್ ಮಾಡಿದ್ದನಾ.
ಹು ರಿಸೀವ್ ಮಾಡಿದ್ದಾ ಮಾತಾಡದಾ
ಹು
ಆ ಅವ್ರ ಅಕ್ಕನ ಮನೆಗೇನ ಹೋಗ್ತಿದಾನಂತೆ.
ಹುಂ
ವೀನ್ ಎನ್ ಮೂರ್ ತಿಂಗಳು ಬರಲ್ಲಾ ಅನ್ಸುತ್ತೆ ಚಿಕ್ಕಬಳ್ಳಾಪುರಿಗೆ ಹೋಗ್ತಿದಾನಲ್ಲಾ
ಹುಂ ಹೌದು
ನಿನ್ನೆ ಅವ ಎಲ್ಲೋ ಹೋಗ್ಬೇಕಂತ ಅಂತಿದ್ದಲ್ಲಾ
ನಾನ ಎಲ್ಲಿ ಉಳುವಿಗೆೋಗ್ಬೇಕು ಉಳುವಿಗೆ ಹೋಗ್ಬೇಕಷ್ಟೆ ಟ್ವೆೇಂಟಿ ಫೈವ್ ಟ್ವೆಂಟಿ ಸಿಕ್ಸ್ ತ್ ಹೋಗಬೇಕು ಅಂದ್ಕೊಂಡಿದ್ದೀವಿ ನೋಡಬೇಕು.
ಈ ಮಂತ್
ಹುಂ ಇದೇ ಮಂತು
ಹುಂ ಮತ್ತೆ ದಾವಣಗೆರೆಗೆ ಯಾವಾಗ್ ಬರ್ತಿದಿಯಾ
ನಾಳೆ ಆದರೆ ನಾಳೆ ಬರ್ತೀನಿ ಇಲ್ಲಾ ಅಂದರೆ ನಾಡಿದ್ ಬರ್ತೀನಿ.
ಹುಂ ಇನ್ ನಾಳಿಗ ಕ್ಲಾಸ್ ಐಯ್ತಾ
ನಾಳಿಗ ಕ್ಲಾಸ್ ಏನಿಲ್ಲಾ
ಹುಂ
ಆದ್ರೆ ನನ್ನ ಡ್ರೆಸ್ ಎಲ್ಲಾ ಊರಲ್ಲಿ ಇದ್ದಾವೆ ಇಲ್ಲಿ ಯಾವು ತಗೊ ತಗೊಂಬಂದಿಲಾ ನ
ಹುಂ
ಹುಂ
ಡ್ರೆಸ್ ಅನ್ನಕ್ಕ ಎನು ಒಂದ ಸಾಕಲ್ಲಾ ತಗೊಂಬಾ ಸುಮ್ನೆ ಇದ್ದದ್ದು ಒಂದು ಇಲ್ಲೇ ಐಯತ್ ಬಾ ಇಲ್ಲಾ ಅಂದ್ರೆ ಮೊನ್ನೆ ಆಂಟಿ ಕೊಡ್ಸಾರಲ್ಲಾ ಅದನೇ ಹಾಕೊಳಂತೆ
ಅದೇ ಮಾಡಸಿನೀ
ಆನ್ಸ ಹೇಳವಳೆ ನೀವ್ ಬರಕಾದ್ರೆ ಇಬ್ರು ಇದ್ನೇ ಹಾಕೊಂಡ್ ಬರ್ಬೇಕು ಅಂತಂದ್ಲು ಸರಿ ಸರಿ ಅಂತನೆೆ ನೋಡಿಗ್ ನಾನು ಅವಳು ತಗೋ ತಗೊಂತೀನಿ ಅಂದ್ಲು ಫಸ್ಟು
ಹುಂ
ಆಮೇಲೆ ಇಲ್ಲಮ್ಮ ಬೇಡ ಅಂತಂದು ಮತ್ತೆ
ಹೇಳ್ಬೇಕಪ್ಪಾ ನೀಗೇನು ಹೇಳ ಹೇಳೋದು ಎನ ಏನಿಲ್ಲಾ ಊಟಕ್ಕೆ ಇದೆ ಅನ್ನ ಸಾಂಬಾರು ಅದು ಜಾಸ್ತಿ ಬೆಲ್ಲಾ ಹಾಕಿರ್ತಾ ರೆ ಒಳಗಡೆ ನೇ ಉಟು
ಅಷ್ಟೊಂದು ಯಾಕ ಸ್ವೀಟ್ ಮಾಡ್ತಾರೆ
ಏನಕಬ ತು ಅದನ್ನ ನೆನೆಸ್ಕೊಂಡರು ಒಂತರಾ ನನಗಂತೂ ವಾಂತಿ ಬಂದಗಾಗುತೆ
ನೀ ಒಳ್ಳಗಡೆನೇ ಇಳಿಯಲ್ಲದು ಒಂದ್ ಚೂರೂ
ಹುಂ ನಮ್ಮ ಮನೆಯಲ್ಲಿ ಹಂಗೆ ಏನಾದ್ರೂ ಅಡಿಗೆಯಲ್ಲಿ ಒಂಚೂರು ಸ್ವೀಟ್ ಹಾಕ್ಬಿಟ್ರೆ ಮುಗಿದು ಹೋಯಿತು ಜಗಳಾನೇ ಮಾಡ್ಬಿಡ್ತಾರೆ ಎಲ್ಲರೂ.
ನಮ್ಮ ಮಮ್ಮಿ ಆದ್ರು ಗೊತ್ತಿಲ್ದಂಗೆ ಹಾಕಿರುತ್ತೆ. ಸ್ವಲ್ಪ ಸ್ವಲ್ಪ ಹಾಕಿರುತ್ತೆ
ಹ್ಮ್
ಅದೇನಾದ್ರೂ ಕಂಡು ಹಿಡಿದು ಬಿಟ್ಟರೆ ಮುಗೀತು. ಜಗಳಾನೇ? ಸ್ವೀಟ್ ಅದ ಸ್ವೀಟ್ ಸ್ವೀಟ್ ಸ್ವೀಟ್ ಹತ್ತತಲ್ಲಾ ಸೇರಲ್ಲಲ್ಲ
ಹಲೋ
ಹಲೋ
ಹಾ ಹಲೋ ಹೇಳು
ಹ್ಮ್
ಹ್ಮ
ನಾವು ಇವಾಗ ಚಪಾತಿ ಮಾಡ್ಬೇಕು.
ನಾನು ಏನು ಮಾಡಲ್ಲ. ನೋಡ್ ಸುಮ್ ಕುತ್ಕೊತೀನಿ ನಾನಂತು
ನೀನ್ ಏನ್ ಬಿಡು ನೀನ್ ಏನ್ ಸುಮ್ಮನೆ ಕುಡ್ತೀಯಾ
ಡಿಯರ್ ಸ್ಟೂಡೆಂಟ್ಸ್ ಇಟ್ ಈಸ್ ಆಫ್ಟರ್ ಪಾಮ್ ಟೆಕ್ ಟಕ್ನಿಕಲ್ ಎಬಿಲಿಟಿ ಟಸ್ಟ್ ಕಂಡಕ್ಟ್ ಸ ಫಾರ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಗಾಟ್ ಇನ್ಸೈಟ್ಸ್ ಎಂಡನ್ ಡಾನ್ ವೆಲ್ಸ ಟುಡೇ ಟೆಸ್ಟ್ ಇನ್ಕಮ್ ಕಾಂಟಿವ್ನೇಷನ್ ಕಮ್ಮ ಆಫ ದ ಸ್ಟೂಡೆಂಟ್ ರಿಕ್ವೆಸ್ಟಡ್ ಟೆಕ್ ಒನ್ ಮೋರ್ ಟೆಸ್ಟ್ಟ ಟುಮಾರೋ ಸ್ಟೂಡೆಂಟ್ಸ್ ವಿಲ್ಲಿಂಗ್ ಟು ಅಪಿಯರ್ ಫಾರ್ ಇಂಫಾರ್ಮ್ ಟು ಬಿ ಪ್ರೆಸೆಂಟ್ ಇನ್ ರೆಸ್ಪೆಕ್ಟು ಕ್ಲಾಸ್ ರೂಮ್ ಟೆನ್ ಟುಮಾರೋ ಏನೇನು ಕಳ್ಸಾರಪ್ಪ?
ನಾಳೆ ಕಾಲೇಜಿಗೆ ಬರ್ರಿ ಅಂತ ಕಳಸವ್ರೆ.
ಹ
ಇನ್ನು ಏನು ಎಕ್ಸಾಮ್ ನಿಮ್ಗೆ ಇವಾಗ ಹಾಲಿಡೇ ಇಲ್ವಾ?
ಏನು?
ನಿಮಗೆ ಇವತ್ತು ರಜಾ ಇಲ್ವಾ?
ನನಗೇನು ರಜಾ ತಲೆ ರಜಾ ಮಂಡೆ ಇಂದ ಕ್ಲಾಸ್ ಸ್ಟಾರ್ಟ್ ನನಗೆ.
ಹ್ಮ್ ಹ್ಮ್ ಆಯ್ತಲ್ಲ ಮತ್ತ ಇನ್ನೇನು?
ಎಕ್ಸಾಮ್ಸ್ ಇದೆ. ಮಂಡೆಯಿಂದ ಕ್ಲಾಸ್ ಸ್ಟಾರ್ಟ್.
ಹ್ಮ್ ಹ್ಮ್
ನವೆಂಬರಿಗೆ ಫೈನಲ್ ಎಕ್ಸಾಮ್ಸು ಸೆವೆನ್ ಸಮ್ಮಿಂದು.
ಹಾ ಹಾ ನಮಂದು ಮೋಸ್ಟ್ಲಿ.
ಹ್ಮ್
ಏಪ್ರಿಲ್ ಹೇ ಮೇ ಅನ್ಸುತ್ತೆ?
ನಿನ್ನಂತೂ... ಬಿಡಪ್ಪ ನಿಂತಂತೂ... ಮುಗಿಯಲಾರದ ಕಥೆ ನಿಂದು. ನಿಂದು ಯಾವ ಮುಗಿಯುತ್ತೋ? ಯಾವಾಗ್ ಬಿಡುತ್ತೋ? ಏನಪ್ಪಾ ವಿಚಿತ್ರ.
ಬೇಗ ಬೇಗ ಜಾಬ್ ಮಾಡಲೇ
ಹ್ಮ್ ನಾನ್ ಮಾಡ್ತೀನಿ ನೀನ್ ಕತ್ಕೊಂಡ್ ತಿನ್ನು.
ಹ್ಮ್ ಅದಕ್ಕೆ ಹೇಳ್ತಿರೋದು ನಾನ್ ಕುತ್ಕೊಂಡ್ ತಿನ್ನಕೆ ನನೀಗ್ ಜಾಬ್ ಮಾಡುವ ಅಂತ.
ಹ್ಮ್ ಹ್ಮ್
ಮುಂದಿನ ವರ್ಷ ಇಷ್ಟೊತ್ತಿಗೆ ಫುಲ್.. ಅಯ್ಯಾದ್ರಿ ಮೇಡಮ್ ಅಂತಿರ್ಬೇಕ ಎಲ್ರು
ಜೋಕ್ ಮಾಡ್ತಿದಯ ಏನು ನೀನು?
ಹ್ಮ ನಿಜ ಹೇಳ್ತಿದ್ದೀನಿ.
ಹ್ಮ ನಿನ್ ಬಾಯ್ ಅರಿಕೆ ಜಲ್ದಿ ಕೇಳ್ಕೊ ಯಾವ್ ದೇವರ್ ಹತ್ರ ಹೋದ್ರ ಅಪ್ಪಾ. ಅಯ್ಯೋ ಜಲ್ದಿ ಕೆಲ್ಸ ಸಿಗ್ಲಿ ಅಂತ ಕೇಳ್ಕೊ ಒಂದಿನ ಕಾರು ನನ್ ನನ್ನ ನನಗೆ. ಒಂದಿನ ಕಾರು ನನ್ ಬಗ್ಗೆ ಕೇಳ್ಕೊಂಡಿದೆ ದೇವ ಹತ್ರ ಹೇಳ ಹೇಳು ಒಂದಿನ ಕರು. ಎ ಸುಳ್-
ಹಂಗೆ ಕೇಳ್ಕೊಂಡಿರೋದನ್ನ ಹೇಳ್ಬಾರ್ದಂತೆ ಹೇಳಿದ್ರೆ ಅದು ಇಡೇರಲ್ಲ.
ಸ್ಕ ಮುಚ್ಕೊ ನಿ ಮುಚ್ಕೊ ಹ್ಮ್ -
ಅದನ್ ಹೇಳಿದ್ರೆ ಅದು ಇಡ್ಯಾರಲ್ಲ ಅಂತ ಅದಿಕ್ಕೆ.
ಹಾ
ಅದು ಏನ್ ಕೇಳ್ಕೊಂಡಿರ್ತಿವಲ್ಲಾ ಅದ್ ಹೇಳಿದ್ರೆ ಇಡೆರಲ್ಲ ಅಂತ ಅದು.
ಹಾಂ ಸರಿ ಆಯ್ತು.
ಅದಿಕ್ಕೆ ಹೇಳಲ್ಲ ಹಂಗೆಲ್ಲ.
ಹ್ಮ್ ಸರಿ.
ಹ್ಮ್ ಹ್ಮ್ ಮತ್ತೇನ್ ಸಮಾಚಾರ.
ಹೇಳ್ಬೇಕು ನೀನೆ ನಾನೇನ್ ಹೇಳೋದು.
ಸ್ನಾಕ್ಸ್ ಏನ್ ತಿಂದ್ರಿ.
ಸ್ನ್ಯಾಕ್ಸು ಏನಿಲ್ಲ ಟೀ ಬ್ರೆಡ್ ಅಂತ ಅಂದ್ನಲ್ಲೇ.
ಹ್ಮ್ ಅಂಕಲ್ ಎಷ್ಟೊತ್ತಿಗ್ ಬರುತ್ತೆ.
ಅಂಕಲ್ ರಾತ್ರಿ ಬರ್ತಾರೆ ಎಲ್ಲಾ ಪೆಷಂಟ್ಸ್ ಮುಗಿಸ್ಕೊಂಡು. ರಾತ್ರಿ ಬರೊದು. ಹ್ಞೂ ಲೇಟು ಒಂದು ಹತ್ತು ಗಂಟೆ ಆಗತ್ ರೀ.
ಆಂಟಿ ಮತ್ ಒಬ್ರೇನಾ.
ಹ್ಞ ಒಬ್ರೆ ಇವತ್ತು.
ಮತ್ತೆ.
ಹೇಳ್ಬೇಕು ನೀನೇ ನಾ ಎನ್ ಹೇಳದೊ.
ಏನು ನಿನ್ನೆ ನಿನ್ನೆ ಎಲ್ಲಿ ಹೋಗಿದ್ರಿ.
ಇನ್ ಇನ್ನೋರ್ ಬಿಟ್ ಮೊಲಿಗ್ ಹೋಗಿದ್ವಿ. ಅದೇ ಏನ್ ತಗೊಳಣ ಅಂತ ಅದೆ ಒಂದ್ ಬಾಟಲ್. ಸಿಕ್ತು ಬಾಟಲ್ ತೊಗೊಂಬ ಅ ಫೋಟೊ ಹಾಕ್ತನಿ ತಡಿ ಆಮೇಲೆ.
ಹ್ಮ್
ಕೇಳ್ದೆ ಏನ್ ತಗೋಬೇಕು ಅಂತ ಜಾಸ್ತಿ ನಾಟಕ ಮಾಡ್ದ ಇವ್ನು. ಅದಿಕ್ಕೆ ಸರಿ ಆಗ್ತದೆ ಬಾಟಲ್ ತಗೋತೀನಿ ಅಂತ ಬಾಟಲ್ ತೊಗೊಂಡು. ಅದ್ರ ಜೊತೆ ಇನ್ನೊಂದು ಕ್ಯೂಟ್ ಬ್ಯಾಗ್ ಇತ್ತು. ಅದಂದು ತಗೊ ಅದ್ ಬಾಟಲ್ ಫುಲ್ ಕ್ಯೂಟ್ ಐತ.
ಹೌದಾ ಕಳ್ಸ ನೋಡ ನಂಗೆ ಆಮೇಲೆ.
ಹ್ಞ ಈ ಕಾಲ್ ಕಟ್ ಆದ್ಮೇಲ್ ಕಳುಸ್ತಿನಿ.
ಹ್ಮ್
ಹ್ಮ್
ಅವ್ಳನ್ನ ಬಿಡ್ತಾರ ಇಲ್ಲ ಗೊತ್ತಿಲ್ಲ ಹೊರಾಗ್ ಔಟಿಂಗಿಗೆ.
ಯಾಕೆ.
ಮೊನ್ನೆ ಅಂತಿದ್ಲ ಅವ್ರು ಔಟಿಂಗ್ ಇಲ್ಲ ಯಾವತ್ ನಮ್ದು.
ಹೊ
ಏನ್ ಮಾಡ್ತಾರ ಆದ್ರೂ ಒಂದ್ಸತಿ ಕೇಳಣ ಬಿಟ್ರೆ ಹೋಗಣ ಇಲ್ಲ ಅಂದ್ರೆ.
ಹ್ಮ್
ಅಲ್ಲಿಯ ಕುಂತ ಮಾತಾಡೋಣ ಅಂತ ಅಂದ
ಹುಂ
ಹನೇಡು ಗಂಟೆ ಇಲ್ಲಾ ಒಂದ್ ಗಂಟೆಗ್ ಬರ್ರಿ ಅಂತ ಅಂದಾಳು.
ಹುಂ ಮತ್ತೆ ನಾನು ಎಷ್ಟು ಗಂಟೆ ಟ್ರೈನಿಗೆ ಬಿಡಲಿ ಒಂಬತ್ತು ಗಂಟೆ ಟ್ರೈನಿಗ್ ಬಿಡಲಾ
ಹುಂ
ಒಂಬತ್ತು ಗಂಟೆ ಟ್ರೈನಿಗಿಲ್ಲಾ ನಾವು.
ಎಷ್ಟೊತ್ತಿಗೆ ಬರ್ತಿಯಾ ನೀವು ಒಂಬತ್ತ ಗಂಟೆ ಟ್ರೈನಿಂಗ್ ಬಿಟ್ರೆ
ಎಂಟ ಗಂಟೆ ಟ್ರೈನ್ ಇನ್ನೊಂದ ಇನೂ ಆಯತಲ್ಲ ಆ ಟ್ರೈನಿಗ್ ಬಿಟ್ರೆ ಅಲ್ಲಿ ಒಂದ ಒಂದ್ ವಾರ್ ಅಲ್ಲಿ ಒಂದ್ ವಾರ್ ಅಲ್ಲಿ ಇರ್ತೀನಲ್ಲಿ
ಎಲ್ಲಿ
ಯೇ ಎಲುಗಿನ ಬಿಟ್ರಿ ಈಗ ಎಂಟು ಗಂಟೆಗೆ ಬಿಟ್ರೆ ಒಂಬತ್ತುವರೆ ಹಂಗಿರ್ತನ ಅಲ್ಲಿ
ಹುಂ ಅಂದ್ರೆ ಎಂಟ ಗಂಟೆ ಬಿಡು
ಅ ಕೇಳ್ತಾರ ನಮ್ಮತ್ತೆ ಎನಂತ ಹೇಳಿ ಮನೆ ಮನೇಲಿ ಏನಂತ ಹೇಳಿ ಅದನ್ನ ಹೇಳ ನೀನು
ಇನ್ನುೂ ಮನೇೆಯಲ್ಲಿ ಏನು ಹೇಳಿಲ್ಲಾ
ಹೇಳೆ ಇಲ್ಲಾ
ಆದ್ರೂ ಇಷ್ಟೆಲ್ಲಾ ಮಾಡ್ತಯಾ
ಒಂದತಿ ಬರ್
ಈಗ ಮನೆಯಲ್ಲಿ ಅದೇ ಮನಲಿ ಈಗ್ ಬಿಡ್ಲಿಲ್ಲಾ ಅಂದ್ರೆ ಏನ್ ಮಾಡ್ತೀಯಾ
ಬಿಡುತ್ತೆ ಈಗ ಹೇಳ್ತೀನಿ ಇವಾಗ ರಾತ್ರಿ ಬರುತ್ತಿಲ್ಲ ಅಪ್ಪಾ ಅವಾಗ ಹೇಳ್ತೀನಿ.
ನಾವು ಅವರಿ ಬರೀ ಇಂತಾವ ಮಾಡ್ತೀ ನೀನಂತೂ
ಏ ಈಗ ಹೇಳ್ತೀನಿ ಒಪ್ಪಕೋಳ ತಪ್ಪಾ ಏನಾದ್ರು ಮಾಡು ಒಪ್ಪಸ್ತನಿ ಏನು ಗೊತ್ತಿಲ್ಲಾ ಒಪ್ಪಸಂಗ ಈ ಏನ್ರು ಮಾಡಿ. ಈಗ ಏನ್ ನೀನು ಒಪ್ಪುತ್ತಾರ ಏ ಒಪ್ಪತ್ತಾರ ರೀಸನ್ ಹೇಳ ನೀನು
ಹ ಏನ್ ಹೇಳವ ರೀಸನ್ನು
ಬರೀ ನನಗೆ ಆ ಕೆತ್ತಾಲಾಸ್ಟಿಗೆ ನೀನ್ ಹೇಳ್ಬೇಕಲ್ಲ ಈಗ ನೀನ್ ಒಂದಿನ ಇ ಇಷ್ಟು ದಿನಕ್ಕೆ ಒಂದು ರೀಸನು ಕೊಟ್ಟ ಏ ಹೇಳಿ ಬತ್ತು ಒಂದು ರೀಸನ್
ಏನ್ ಹೇಳತೀಯಾಮ್ಮ ನನ್ ಭೇಟಿ ಆಗಕಂತಾನ ಮತ್ತೇನ್ ಹೇಳ್ತೀನಿ
ನಿನ್ನನ್ನೇ ಏನು ಒಂದು ಕರೆಕ್ಟ್ ರೀಸನ್ ಹೇಳು.
ಹ ಅವಳು ಫುಲ್ ಹುಷಾರಿಲ್ಲಾ ತಲೆ ತಿರ್ಗ್ ಬಿದ್ದಾಳ ಹೋತೀನಿ ಅಂತ ಹೇಳ.
ಸೆಪ್ಪಾ ಅಸ್ಯದು
ಮತ್ ಏನ್ ಹೇಳ್ ತೀಯವ್ವಾ ಇನ್ನು ಒಂದ ತಿಂಗಳ ಆಯ್ತೇನು ಒಂದ್ ತಿಂಗಳ ಆಯ್ತಲ್ಲ ನಾವ ಟ್ರಿಪ್ಪಿಗೆೋಗಿ ಬಂದ್
ಹುಂ
ಹುಂ ಒಂದ್ ತಿಂಗಳ ಆಯ್ತಾಕಿನ್ ನೋಡಿ ಅಕ್ಕಿನಂತೆ
ಏ
ಹ ನಾಲ್ಕ್ ನಾಲ್ಕ್ ತಿಂಗಳ ಇರ್ತೀರಾ ಈಗ ಒಂದ ತಿಂಗಳಿಗೆ ನೋಡೋದು ಅಂತಾರೆ.
ಹುಂ ಮತ್ತೆ ನೀನಲ್ಲ ನೋಡಿ ಎಷ್ಟು ಎನ್ನು ಏನು ಡಿಸೈಡ್ ಇಲ್ಲಾ ಆದ್ರೂ ಇಷ್ಟ್ ಪ್ಲಾನ್ ಮಾಡಿನ
ಗಟ್ ಟುಗೆದರು ಮಾಡೋಣ ಅಂತಂಗೆಲ್ಲ ಗೆಟ್ ಟುಗೆದರ್ ಮಾಡ್ತವ್ರ ಎಲ್ಲರೂ ನಮ್ಮ ಪಿಯುಯೋರು ಅದಕ್ಕೆ ಹೋಗ್ಲಿ ಅಂತಂದ್ರ ಏನು.
ಹ್ಮ್ ನೋಡ ಏನ್ ಹೇಳ್ತಿಯಾ.
ಏ ಹೇಳು ಒಂದ್ ಹೆಳ್ ನಿನ್ ಏನ್ ನನಗೆ ನೋಡ್ ನೋಡಂದ್ರೆ ಏನ್ ನೋಡಿ ಹೇಳಿ ನಾನು.
ಹ್ಮ ನೀನ್ ಒಪ್ಪಿಸ್ಬೇಕ್ ಇವಾಗ ನೀನ್ ತಗೊಂಡಿರದ
ಹ ಹ ಹ
ನಾನು ಹೇಳಿರಿಯಾ ಹೇಳ್ ರಿಯಾ ಬಿಡು ಅದಕ್ಕೆ ಫುಲ್ ಡಿಸೈಡ್ ಆಗ್ಯಾಳ ಇವ್ಳು ಕಾನ್ಫಿಡೆನ್ಸ್ ಇಂದ ಬರ್ತೀನ ಬರ್ತೀನ ಅಂತ ವಳೇ ಅಂತ ನಾನು ನನಗೇನ್ ಗೊತ್ ನೀನ್ ಇಂತವ ಮಾಡ್ತೀಯ ಅಂತ.
ಈಗ ಹೇಳ್ ನೀನೇನಂತ.
ಮತ್ತ ಹೇಳ್ತಿಯವ
ನೀನ್ ಹೇಳ್ಬೇಕ ಈಗ ಅದ್ನ ಹೇಳ್ತೀನ ನಾನು.
ಅದೇ ಹೇಳ ಗೆಟಟುಗೆದರ್.
ಗೆಟ್ಟುಗೆದರ ಅನ್ಲಾ.
ಹ್ಮ್.
ಆಮೇಲ ಫೋಟೋಸ್ ಹಾಕ ಫೋಟೋಸ್ ಹಾಕು ಅಂತ ನಿಲ್ತಾರೆ. ಗೆಟ್ ಟುಗೆದರ್ ಬೇಡ ಏನಾರು ಬೇರೆ ರೀಸನ್ ಹೇಳು. ನಾ ಅದನ್ನೇಳನ ಅನ್ಕೊಂಡೆ. ಆಮೇಲ ಫೋಟೋಸ್ ಹಾಕು ಫೋಟೋಸ್ ಹಾಕೋ ಅಂತಾರಲ್ಲ ಅವಗೇನ ಮಾಡೋದು ಅಂತ ಸುಮ್ನಾದೆ.
ಸರಿ ಒಂದೇನಾರ ಹೇಳ್.
ಟ್ರೈಯನ ನೋ ನೋ ನೋ.
ಇದನ್ನೆಳಲ ಪೂಜನ್ಗೆ ಆರಾಮೀಲ್ಲ ಹುಷಾರಿಲ್ಲ ಹೋಗ್ ಬರ್ತೀನಿ ಅಂತ.
ಅವರು ಬರ್ತೀನಿ ಅಂದಬಿಟ್ರೆ.
ಹು ನಮ್ಮ ಅಪ್ಪ ಅಂದ್ಬಿಡುತ್ತೆ.
ಅದಕ್ಕೆ ಹೇಳ್ತೀರೋದ್ ನಾ ಮೊನ್ನೆ ಇನ್ನ ಫೋನ್ ಮಾಡ್ದಾಗ ಅಂದಾರ್ ಅಂಕಲ್. ಒಮ್ಮ ಯಾವಾಗಾರು ಬರ್ತಿವ ತಗೋಳಮ್ಮ ಅಂತ ಆಮೇಲೆ ನೀವು ಹುಷಾರಿಲ್ಲ ಅಂದ್ಬಿಟ್ಟು ಮತ್ತ ಆಮ್ಯಾಗ ಅಂಕಲ್ ಬಂದ್ಬಿಟ್ರೆ ಏನ್ ಮಾಡೋದ್.
ಅದು ನಿಜಾ.
ಹ ಹಂಗಿದ್ರೆ ಸಂಡೆ ತಗೋ ನನಗೂ ಏನ